ಹ್ಮ್ ಹೇಳ ಸಿದ್ದು
ವಿಜಯ್ ಕುಮಾರ್
ಹ್ಮ ಹ್ಮ
ಏನಡದ ರೀ ಶಾನು
ನ ಹಲ
ಆ ಆ ಶಾಣವ್ರು ಏನ್ಡದು
ಹ್ಮ್ ಏನೆಲ್ಲಾ ಹೇಳ್ರಿ ಸಿದ್ಧಾರ್ಥ ಬೋದಿ ಅವ್ರೆ ಏ ಅವನೊಂದ ತ್ತನೆ
ಕ್ಲಾಸ್ ಮುಗಿಸಸ್ಕೊಂಡ ಕ್ಲಾಸ್ ಮುಗಸ್ಕೊಂಡು ಹೊಂಟಿದೆ ನೋಡ್ರಿ ಹ್ಮ್
ಹ್ಮ ಮತ್ತೆ ನ ಮತ್ತೆನ್ಪ ನೀನ್ ಹೇಳ್ಬೇಕು
ಊಟಾ
ಊಟ ಆಗೇತಿ ನೋಡ್ ನಿಮ್ಮದು
ನಮ್ದ್ ಇಗ್ ಮಾಡಕ್ ಹೋಗಬೇಕು
ಹ್ಮ್
ಹ್ಮ್ ಅದೇ ಈಗ ಹಾಸ್ಟೆಲ್ಗೊಂಟೀನಿ
ಹ್ಮ್
ಹ್ಮ್
ಮತ್ತೆ ನಡ್ಸರಿ ಬಂತ
ಮತ್ತೇನು ಆರು
ಹ್ಮ್ ಏನ್ರ ಮಾತಾಡು
ಏನ್ ಮಾತಾಡಣ
ಹ್ಮ್ ಏನ್ ಮಾತಾಡದು ಅಂದ್ರೆ ಏನಿಲ್ಲ
ಮತ್ತೆ ಊರಿಗ್ ಹೋಗ್ಬೇಕಾ
ನೋಡ್ಬೇಕು ಇಲ್ಲಂದ ಹೋದ್ರ ಹೋದೆ ಇಲ್ಲಂದ್ರ ಇಲ್ಲ
ಹ
ಮಲ್ಲಿಕಾರ್ಜುನ್ ಗದ್ದ
ಮಲ್ಲಿ ಕರ್ಗನ್ ಗಡ್ಡದ್ದೇಏೇನ್ರಿ ನಿಮ ಬಳಿ
ಹ್ಮ್ ಹ ಸ್ಲಾಷ ಸ್ಲಾಷ
ಸ್ಲಾಶ್ ಹ
ಹ ಸಿಗಬ ಹ ಅ ಹೋಗ ಇಗ ಒಂದ್ ಸ್ವಲ್ಪ ಹೇಲ್ತಾರಾತೋ ಹಾ ರಿ ಹ ಎ
ಹಲೋ
ನಾ ಇಟ್ಟಿದ ಅಂದ್ರೆ ಸುಮ್ನೆ ಇಂಗ್ ಸ್ವಲ್ಪ ಐಡಿಯಾ ಇದ್ರೆ ಸಾಕು ಒಳ್ಳೆ
ಯಾರೋ ಒಬ್ಬ ಹೊಸ ಬಂದಂಗ ಕಾಣ್ತಾನಲ್ರಿ ಬನ್ನಿ ಏನ್ ಮಾಡ್ಬೇಕನ್ ಬಂದನ್ ಯಾರ ಒಬ್ಬರು ಹೊಸೊಬ್ಬರು ಬಂದಾರ ಅಂತಲ್ರಿ
ಹೌದೌದು ಚ ಮನುಷ್ಯ ಚ ಹೌದು ಇಂಜಿನಿಯರ್ ಲನ್ ಅಂದ್ರ ಕೆಮಿಕಲ್ ಇಂಜಿನಿಯರ್ ಲನ್
ಹ್ಮ್
ಹೌದೌದು ಬಂದಿದ್ದೀನಿ. ಬಂದಿದ್ದೀವಿ ಎದರ ಸಲಂದ ಇಂಟರ್ನ್ಶಿಪ್ ನಿಮ್ ಪದ್ಯಂದು. ಇಂಟ್ರಶ್ಯಿಪ್ ಮಾಡಕ್ ಬಂದೊಂದು.
ಹೌದುರೀ.
ಹ್ಮ್
ಪುಲ್ ಮುಗೀಶನ್ ಅಂತ ಏನ್ರಿ ಇಂಜಿನಿಯರಿಂಗ ಏನ್ ಇನ್ನ ಕಂಪ್ಲೀಟ್ ಐತ್
ಇಲ್ರಿ ನೆಡ್ಸಾನ್ರಿ ಈಗ ನಡ್ಸನ್ರೀ.
ಹೌದ್ರೀ
ಹ್ಮ್ ನೀವೇನ್ ನೇಡೆಸಿರೀ.
ಏನು ಇಲ್ ನೋಡ್ರಿ ಹಾಸ್ಟೆಲ್ಗ್ ಹೊಂಟೀನಿ.
ಹ್ಮ್
ಮತ್ತೇ ಎನಂತ
ಗಡ್ಡದವರದು ಹವಾ ಅದ್ರೀ.
ಗಡ್ಡದವ ಅದ್ರಿ ಗುಲ್ಬರ್ದಾಗ ಹ್ಮ್. ಅಣ್ಣನು ಮನಾಗ ಇದು. ಇ ಎಸ್ ಐ ಹಾಸ್ಪಿಟಲ್ ಕೇಳಿರಲ್ರಿ ಗುಲ್ಬರ್ದಾಗ.
ಹಾ ರೀ
ಅದರ ಬಲ್ಯ ಒಂದು. ಅವ್ರ ಅನ್ನೊಂದ ಇದು ಅಂತ ಕ್ಯಾಂಟ್ರಿ ಕ್ಯಾಂಟ್ರಿಂಗ್.
ಕ್ಯಾಂಟ್ರಿಂಗ.
ಹ್ಮ್
ಹಾ ಅವರು ಅವ್ರು ಹೋಟೆಲ್ ಅದ ಮಲ್ಲಿಕಾರ್ಜುನ್ ಗಡ್ಡಾಡ್ ಅವ್ರುದು.
ಹ್ಮ ಆವರಣ್ಣಂದ್ ಐತಂತ್ರಿ.
ಏ ಅದೇನ್ ಹೇಳಲ್ ನೋಡ್ರೀ ಗಡ್ಡಡಿ.
ನಮ್ಗೂ ಮನ್ನೀೇ ಅದ ರೀ ಪೋನಗ ಮಾತಾಡರೀ.
ಅಬಬಬ ಹಾ
ಹ್ಮ್ ಹ್ಮ
ಮನ್ಯಾಗೆಲ್ಲ ಆರಾಮದರಲ್ರೀ.
ಹಾ ಮನ್ಯಾಗೆಲ್ಲಾ ಆರಾಮ್ಅವ್ರ್ ನೊಡ್ರೀ.
ಹ್ಮ್ ಹ್ಮ್ ಮತ್ರೀ.
ಮತ್ತ್ ಕಿರಣ್ ಏನೇನ್ ಮಾತಾಡನ್ರೀ.
ಯಾ ಕಿರಣ್ರೀ ಕಿರಣ ಅವ ಏನ್ರೀ ಅಂದ್ರ ಅವ್ರ ಮನೆ ಹೆಂಗ ಪರಿಸ್ಥಿತಿ ಹೆಂಗದ.
ಹಾ
ಹ ಏನ್ ಮಾಡತ್ತೇವು ಇಲ್ ಯಾಕ್ ಬಂದೆವು ಅವ್ರ ಅಂತ ಕೆ ಏನ್ ಬ್ ಅವ್ರು ಊರಾಗಿ ಏನೇನ್ ಬೆಳಿತಾರ ಏನಿಲ್ಲ.
ಹ ಅ
ತು ಎಲ್ಲಾಂ ಎಲ್ಲಾ ಮಾತಾಡ್ತಾರೀ.
ಅವ್ರ ಕಡೆ ಅಡಕಿ ಬೆಳತಾರೀ ಹೆಚ್ಚಿಗೆ.
ಹೌದೌದ್ರೀ ಅಡಿಕಿ ಆ ಮತ್ತ್ ಚಾ ಚಾಪಾತಿ ಹ್ಮ್ ಅವೆಲ್ಲ ಬೆಳಿತಾರೀ.
ಕಾಫಿ ಅದೆಲ್ಲ ಆಕಡಿ ಫುಲ್ ಫೇಮಸ್ ರೀ ಮತ್ತೆ. ಚಿತ್ರದುರ್ಗ ಅಂದ್ರ ಅಲ್ರೀ ಅವ್ರು ಊರ.
ಹಾ ರೀ
ಚಿತ್ರದುರ್ಗ ಅಲ್ರೀ ಅವ್ರ್ ಊರು.
ಚಿತ್ರದುರ್ಗದ ಕೊ ಇದು ಕಲ್ಲಿನ ಕೋಟೆಯ ಮಾಲಕರು ಇವರು
ಕಲ್ಲಿನ ಕೋಟೆ ಮಾಲಕರ ಏನ್ರೀ ಅವರು ಹ್ಮ
ತು ಹಾ ರೀ ಮತ್ತರಿ
ಮತ್ತೆ ಎಲ್ಲಿ ನೋಡ್ರಿ ನಿಮ್ದೇ ಹೇಳ್ಬೇಕಲ್ಲ
ಏನಿಲ್ರೀ ಏನು ಏನ್ ಜೋರ್ ಇಲ್ರಿ ನೀವೇ ಹೇಳ್ಬೇಕ
ಫುಲ್ ಎಲ್ಲರಿಗ ರೆಕಾರ್ಡ್ ಆದ್ರಿ ನಿಮ್ದೇ ರೆಕಾರ್ಡ್ ನೋಡ್ರಿ
ಏನ್ ರೆಕಾರ್ಡ್ ಏನ್ ರೆಕಾರ್ಡ್ ಏನಕ್ ಏನಿಲ್ಲ
ಹ್ಮ್
ರೆಕಾರ್ಡ್ ಅನಕ್ಕ ಎನ ರೆಕಾರ್ಡ್ ಆದ್ರೆ ನಮ್ದು
ಹೈಯ್ಯಷ್ಟ್ ನಿಮ್ದೇ ಅಲ್ರೀ ಸ್ಕೋರಾ
ನಂದ್ಯಾಕ್ ಹೈಯೆಸ್ಟ್ ರಿ ಅದರ್ ರಿ ಹೈಯೆಸ್ಟ್ ಬೇರವರ್ರ ಅದರ ಇನ್ನ ಒಳಗ ಒಳಗ್ ಇನ್ನ ಪ್ಲೇಯರ್ ಕಂಡಪಟ್ಟವ್ರ ರಿ
ಹ ಹ ಹ
ಹ್ಮ್ ನಮ್ಮಟ ನಾವುಟ್ ಸ್ವಲ್ಪ ಹೇಳ್ತೇ ರೀ ಇಟ್ ಬಂದವತ್ ಹೇಳ್ತೇವ ಒಬ್ಬ್ರೊಬ್ರು ಹೇಳಲ್ಲ ಆಟೆ
ಹೇಳ ಹೊಟ್ಟೆ ಗೇಟಿಗತ್ತ
ಹ್ಮ್
ಹ್ಮ ಹ್ಮ್
ಏನ್ ಮಾಡಬೇಕ್ರಿ ಯಾಕಂದ್ರೆ ಹೊಟ್ಟೆಗಕ ಇಟಕೋತರ ಅಂದರ್ ಅಂದ್ರ ಕೆಳಕೆಸಿಂದ ಬರೀ ಕಾಡಿಸ್ತಾರೆ ಟೇಬಲ್ ಟಾಪರು ಅದು ಇದು ಅಂತ ಹ್ಮ್ ಅದಕ್ ಯಾರು ಹೇಳಲ್ರಿಿ
ಹ್ಮ್ ಹ್ಮ್ ಹ್ಮ್
ಮತ್ತ ರೀ
ಮತ್ತ ಏನಿಲ್ ರಿ ಊರಿಗ್ ಹೋಗ್ಬೇಕ ಇಲ್
ಇಲ್ರಿ ನೋಡ್ಬೇಕು
ಮತ್ತೇನು ಕೇಳ ಇಲ್ರಿ ಹುಡ್ಗರು ಹೋಗಿ ಕಾಮನಪ್ ಕೊಡೆನ್ ಸರ್ ಗೆ
ಕೇಳಾರ್ ರಿ ಡಿ. ಕೆ ಪಾಟೀಲ್ ಬೈದ್ ಕಳಸಿದರೆ
ಕೊಡಲ್ಲ ಅಂದ್ರ ಅಂತ ಏನ್ರಿ
ಹ್ಮ್ ಕೊಡಲ್ಲ ಪೂರಾ ಏ ಆಗುದಿಲ್ಲ ನಾನ್ಂತ ಕೊಡುದಿಲ್ಲತ್ ಹೇಳನ್ರು
ಹೌದ ರೀ ಶಾನ್ ಭೂಪಾಲ್ ರೆಡ್ಡಿ ರೀ
ಅವ್ನು ಬೇದನ್ರಿ
ಅವ ಏನೋ ಅಂದನ ಅಂತ ನೋಡ್ರಿ
ಹೌದ ರೀ ಏನೋ ಅಂದಂನ್ರೀ ಒಟ್ಟ ಅಂದಂನ್ರೀ
ಅದು ಮೊಹರಂ ಕೋತಿೀರಲ್ಲಾ ನೀವ್ ಮೊಹರಂ ಹೋದ್ಮೇಲೆ
ಹಾ ಹೌದ್ರೀ ಜಿ. ಪಿ. ಎಸ್ ಅಂದ್ರ ಲೊಕೇಶನ್ ಅಂದ್ರ ಲೊಕೇಶನ್ ಹಾಕಿ ಹಾಕ್ಬೇಕತ್ತಂದ್ ನೋಡ್ರಿ
ಹ್ಮ ಅಂದ್ರೆ ಏನು ಕೊಡ್ತನಿ ಅಂತ ಏನ್ ಅಂದಿರ್ಬೇಕು
ಹಾ ಎಟೆಂಡೆನ್ಸ್ ಕೊಡ್ತಾನ ಹತ್ತರಿ ಅದ್ರ ನೋಡಿ
ಅಬ್ಬಬಾಬಾ ವಿಚಿತ್ರಗಳ ರೀ ಇಲ್ಲಿ ಸರ್ಗಳು
ಹ್ಮ್ ಕಂಡಪಟ್ಟ ನಿಗರ ನೀ ಮಾಸ್ತರ್ಗ ಅಲ್ಲಿ ನೋಡ್ರಿ ಅವ ಹೆಂಗ್ ಹೊಂಟನ ಅ ಸಮರ್ ಕಾಮಕೇರಿ
ಸಮಧ ಕಂಕೇರಿ ಅವ್ಂದು ಫುಲ್ ಫಾರ್ಮ್ ತಗನ್ ಅವ
ಎ ಪುಲ್ ರೀ ಪುಲ್ ಯುನಿಫಾರ್ಮ ಬ್ಯಾಟ್ಸ್ಮ್ಯನ್. ಸಿಕ್ಸ್ ಫೋರ್ ಸಿಕ್ಸ್ಫೋರ್ ಸಿಕ್ಸ್ ಪೋರ್ ಹೊಡಿತನ್ ರೀ ಅವ್ನು.
ಮತ್ತ ಇಲ್ಲದ್ ಬಿಟ್ಟೆ ಹೊರಗ್ ಬೀಬಿ ಇದು ಅದರೀ ಅವನ್ದು.
ಏನ್ ರೀ
ಹೊರಗಲ್ಲಿ ಗ್ರೂಪ್ನಾಗ ಭ ಯಾರಲ್ರೀ ಹುಡುಗರು ಯಾರ ಹರ್ಷಿ ಅಂತ ಅವ.
ಹರ್ಷ ಯಾರ್ರೀ.
ಅದು ಗ್ರೂಪ್ ಅದಲ್ರೀ
ಯಾವ ಗ್ರೂಪು ಅದು ಹ ವಾಟ್ಸಪ್ ಗ್ರೂಪ್.
ಹಾಂ ವಾಟ್ಸಪ್ ಗ್ರೂಪುರೀ.
ಹ್ಮ್ ಹರ್ಷ ಯಾರ್ರೀ ನನ್ಗ್ ಗೊತ್ತಾಗಲತ್ ಹರ್ಷ.
ಅದ್ರಾಗ ಮೆಸೇಜ್ ಆಗ್ತದೆ ನೋಡ್ರಿ ಒಂದ್ ಪಾರ್.
ಹಾ ಹಾ ಹರ್ಷಾತ್ ಹಾ ಅವ್ನ್ ಕೂಡ ಮಾತಾಡಕತಾನ್ ಏನ್ರೀ ಅವ.
ಅವ್ನ್ ಕೂಡ ಭೀ ಮಾತಾಡ್ತಾನಂತೆ.
ಹಬ್ಬಬ್ಬಬ್ಬೊಬ್ಬೊ ಡೇಂಜರ್ ಆದ್ರಿ ಪ್ಲೇಯರಾ.
ಹ್ಮ್ ಅಂದರಿ ಶ್ಯಾಣೆಂದ ಜತಿ ಮಾತಾಡತಿದ ಅಗಳೇ.
ಹ್ಮ್
ಅಂದರೀ
ಈಗ ಮಧ್ಯಾಹ್ನ ಯಾರದಾದ್ರಿ ಕ್ಲಾಸು.
ಮಧ್ಯಾಹ್ನ ಇದು ಎಂಟಮಾಲೋಜಿ ಅದರೀ.
ಎಂಟಮಾಲಜಿ.
ಹ್ಮ್ ಮಲ್ಲಿಕಾರ್ಜುನ್ ತೋತಿರ್ಬೇಕ್.
ಹ ಹಾ ಅವನೇ ತೊತನ್ರಿ ಒಂದ್ ಒಂದ್. ಒಂದು ದೀಡ್ ತಾಸ್ ಒಂದುವರಿ ತಾಸು ಇಲ್ಲಾ ಎರಡ್ ತಾಸ್ ತಗೋಬೋದ್ರಿ ಅವನು.
ಅವ ತೋತನ್ರಿ ಯಾರಡು ತಾಸ್ ಫುಲ್ಲು. ಹವಾ ಬಿಡಲ್ ಕ್ಲಾಸ್ ಹಟ್ಟೆ.
ಹೌದ್ರಿ ಹೌದ್ರಿ
ಏನೇರ ಹುಡು ಹುಡುಗರು ನಿದ್ದೆ ಮಾಡತ್ತು ಅಂದ್ರೆ ಒಂದ್ ಸ್ವಲ್ಪ ನೀರ್ ಕುಡ್ಲಕ್ ಹೋಗಂತನ್ರೀ.
ಹಾ ರೀ ಹೌದಾ ಅಂತನ್ರಿ. ಒಂದ ಏನೋ ಇಪ್ಪತ್ತು ನಿಮಿಷ ಬ್ರೇಕ್ ಕೊಡ್ತಾನ ಅಂತ ಅಲ್ರೀ ಇಪ್ಪತ್ತು ನಿಮಿಷ. ವಿಶ್ರಾಮ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹ್ಮ್. ಅವರು ಎ ವಿಭಾಗದವರದ ಮುಂದ ಅದೇನ್ರೀ.
ಏನ್ರೀ
ಅಂದ್ರ ಇದು ಅಂದ್ರ ಸೇ ವಿಷಯ ವಿಷಯ ಮುಂದಾದ್ ಏನ್ರೀ ಅವ್ರ್ದು ನಮ್ಕಿತಾ ಏನ್ ಹಿಂದಾದ್ರಿ.
ಎ ಸೆಷನ್ ಧೋದ್ರಿ ಏನ.
ಅಂದ್ರ ವಿ ಎ ಎ ವಿಭಾಗದೋರ್ದು ನಮ್ಕಿತ ಮುಂದಾದೇನ್ರೀ ಅವ್ರು.
ಹಾ ಅವ್ರು ಒಂದ ಕ್ಲಾಸ್ ಮುಂದಿರ್ತಾರೆ ನಮ್ ಕಿತ್ತ.
ಹಾ ಹಂಗೇನ್ರೀ ಇಲ್ಲಿ.
ಫಸ್ಟ್ ಅವ್ರಿಗೆ ಹೇಳ್ತಾರಲ್ರರಿ ಆಮ್ಯಾಗ ನಮಗ ಹೇಳಲ್ಲೇ ಏನ್ರಿ.
ಹೌದ್ರಿ ಮಲ್ಲು ಗಡ್ಡಾಡಿ ಬಾಳ ಇದಂದ್ರೀ ಸೊಕ ಬಂದದ್ರೀ ಅವ್ನಿಗೆ.
ಹ ಅವ್ನಂದು ಮೂರ್ ಸಾವಿರ ಐತ್ರಿ.
ಎದ್ರಿ ಮತ್ತೇ ಏನು ಮತ್ ಮಾತಾಡ ಮಾಡೋರ ಅಲ್ರೀ.
ಹ್ಮ್
ಮತ್ರಿ ಮತ್ತೇನಂತಿರೀ.
ಮತ್ ನಿಮ್ದೇ ಹೇಳ್ಬೇಕ್ ನೋಡ್ರಿ ಎಲ್ಲಾ.
ಹ್ಮ ಏನಂದ್ರ
ಹ್ಮ್ ಏನ್ ಊಟ ಇದು ಊಟಾನೇ ಹೋಗಲ್ ನೋಡ್ರಿ ಇದು.
ಹ ಊಟ ಏನ್ ಹೋಗೋದೇ ಇಲ್ರಿ.
ಅಂತರ ಉಣ್ಬಕಂತೋಗಿ ಇರ್ತಿವ್ರೀ ಅಲ್ ಚಪಾತಿನೇ ಸಿಗಲ್ಲ.
ಖರೆ ಕಖರೆ ಇದೇನ್ ಹೇಳದ್ರ ಖರೆ. ಅಂದ್ರ ಸಿಗ್ಬೋದ್ರೀ ಅದು ಸ್ವಲ್ಪ ಅವರು ಸೆಕೆಂಡ್ ಇಯರ್ ಥರ್ಡ್ ಇಯರ್ದು ಎರಡನೇ ವರ್ಷ ಮೂರ್ನೇ ವರ್ಷದ್ ದ್ದೋರು ಬಂದು ದಿಮಾಕ್ ಮಾಡಿಬಿಡ್ತಾರೆ. ದೇ ಸರು ನೀವು ಹೊರಗಿನಿಂದ್ರಿ ಹೌದು.
ಫುಲ್ ಧಮ್ಕಿ ಹಾಕ್ತಂಗ ಮಾಡ್ತಾರ್ರಿ.
ಹ್ಮ್ ಮತ್
ಆಸ್
ಮತ್ ನಿಮ್ ಕಡೆ ಏನ್ ಗಿಡ ಗಿಡ ಪಿಡ ಸಿಕ್ತವ್ರ ಆ ಗಿಡ.
ಗುಂಡುಲ್ಕಾಯ್ ಗಿಡ ಬೇಕೇನ್ರಿ ನಿಮಗ.
ಏ ಗುಂಡಲ್ಕಾಯಿ ಗಿಡ ಬೇಕ್ರಿ ಗುಂಡಲ್ಕಾಯಿ ಗಿಡ ಆದ್ರೆ ಗುಂಡಲ್ಕಾಯಿ ಕಾಯಿ ಬರ್ತವತ್ತಲ್ರರಿ.
ಬರ್ತೈತ್ರಿ ಬಾಳ ಕಾಸ್ಟ್ಲಿ ರೀ ಅವೆಲ್ಲಾ.
ಹಾ
ಹ್ಮ ಪ್ರಜ್ವಾಲಯಕ್ಕೇಳ್ದ್ರ ಸಿಗ್ತಾವ ನೋಡ್ರಿ ಅವು.
ಅವ್ರು ಅವ್ರ ಮನೆಗೆ ಯಾದರ್ರೀ ಬರ ಬರ್ರಿ ಈ ಕಡೆ ಬರ್ರಿ. ಟೈಮ್ ಅಲತ್ತು ಬರ್ರಿ ಹನ್ನೆರಡ್ ನಲ್ವತ್ ಅಲತ್ ಬರಿ ಟೈಮ್ಗೆ.
ಹನ್ನೆರಡ್ ನಲ್ವತ್ತಲಹತ್ತದೆ ರೀ.
ಹಾ ಅಲ್ಲಿ ಹೋಗಸ್ಟ್ಗೆ ಆತರ ಟೈಮ ಊಟ ಮಾಡ್ಗಸಿಂದ ಹೋಗ್ಂಬರಿ.
ಹ್ಮ್ ಇಲ್ಲಿ ಅಂಗಡಿಗೋಬಡ್ಬೇಕಂದ ರೀ ಒಂದ್ ಎರಡು ಕುರ್ಕುರಿ ತರ್ಬೇಕಂದೆ.
ಆಯ್ತ ಆಯ್ತರಿ ಅಂದ್ರೆ ಹೋಗಿ ಬರ್ತೀರಿ.
ಹೋಗಿ ಬರ್ತೇನ್ ರೀ ಇನ್ನಾ ಒಂದ್
ಇನ್ನೊಂದ್ ಆದ್ರಿ ಆದ್ರ ಕರೆ ಹೋಗ್ ಬರ್ರಿ. ಮತ್ತ ಏನ್ ಹೇಳ್ಬೇಕ್ ಅಂತಿದೆ ಊಟಕ್ಕೇನ್ ಬರಿ ಅನ್ನ ಸರ ಹೊಡಿಬೇಕಾತದರೀಗ ಮತ್ತ.
ಹಾ.
ಅದು ಉಪ್ಪಿರ್ಲಾರ್ದನ್ನ ಸ ಇದು ಕಾರ್ಇಲ್ಲಾಸಾರ.
ಹಾ ಅದೇ ಹೌದ್ ನೋಡ್ರಿ ಚಪಾತಿ ವೆ ಸಿಗಲ್ರಿ. ಹ್ಮ್.
ಹ್ಮ್.
ಟೈಮ್ ಒಂದ್ ಆಲತ್ತ ರೀ.
ಸು ಸುಮ್ಮೆ ಒಂದೆರಡು ಕುರ್ಕುರೆ ತೋಂದು ಉಂಡೆ ಅಂದ್ರ ಊಟಾರೆ ಹೊತದ್ರಿ.
ಹ್ಮ್ ಹ್ಮ್ ಹ್ಮ್ ಕುರ್ಕುರ್ ಹೋದ್ರೆ ಊಟ ಹೊದ್ತ ಅನ್ನ ಹೊದ್ತ ಇಲ್ಲಾಂದ್ರೆ ಇಲ್ಲಾ.
ಇಲ್ರ.
ಆ ಹೊಸ ಹುಡು ಜೈನಂತ್ರಿ ಜೈನ್ ಮಂದಿ ಹೊತ್ರಿ.
ಹಾ ರೀ.
ಜೈನ್ ಮಂದಿ ಹೊತವ್ ಹೊಸ ಹುಡುಗ.
ಜೈನೇನ್ರಿ.
ಹಾ ರಿ ಜೖನಂತ್ ನೋಡ್ರಿ.
ಹಾ ನೋಡದ್ರಿ ಹಂಗ ಕಾಣ್ತದಾನ್.
ಕರೆಕ್ಟ್ ಕರೆಕ್ಟ್ ಇಲ್ರರಿ ಚೈನೀಸ್ ಇದು ಚೈನಾಗಪ್ಲ ಕಾಣ್ತಾನ್ರೀ.
ಹೇ ಚೈನೀಸ್ ರೀ ಹ್ಮ್.
ಸರ್ ಆಮೇಲೆ ಹಸ್ತನ ತೊರಿ ನಿಮ್ಮ ಊಟಕ ಬಂದೆನ
ಆಯ್ತಾಯ್ತು ಆಯ್ತು
ಎಡ್